ಅರಡ್ಡೆ
ಏನ್ ಬ ಇವತ್ತ ತುಂಬಾ ಮಾಡ್ತಿದ್ದೇ ನೀನು
ಯಾರ್ ಗುರು ನಾನ?
ನೀನೆ ಮೊನ್ನೆ
ಹ್ಮ ಯಾವಾಗ್ ನೋಡಿದ ಗುರು ನಾನೇ ಹಾಂಡ್ಸೋಮ್ ಆಗಿದ್ದೆ ನೀನು
ಒಳ್ಳೆ ಆಂಟಮ್ ಆಗಿದೆಯ ಅಪ್ಪ ಒಂದೋಣ ಕಾಕ್ತಲ್ಲ
ಎ ಅಂಗೇನಿಲ್ಲ ಗುರು ನಾನು ನಾ ಎಲ್ಲಿ ಹಾಂಡ್ಸೋಮ್ ಇರದು ನೀನ್ ಗುರು ನೀನ್ ಎಲ್ಲಾ ನಾಕೈದು ಹುಡುಗಿಯರನ ಮೇಂಟೈನ್ ಮಾಡ್ತೀಯಾ ನಾ ಎಲ್ಲಿ?
ನಮ್ಗೆಲ್ಲ ಯಾರ್ ಗುರು ನಿಮ್ಮ ಫುಲ್ ನಿಮ್ಮಂಟು ನಿಮ್ಮ ಅಷ್ಟು ಸುಂದರವಾಗಿ ನಾನಿಲ್ಲಾ ಹೀಯಾಳಿಸಬೇಡಿ ನಮ್ ದಯವಿಟ್ಟು ಆತರ
ಬಿಡೋಪಾ ಸುಮನೆ ಹೇಳ್ಬೇಡ ನೀನ್ ಎಲ್ಲಾ ಹಾಂಡ್ಸೋಮ್ ಅಷ್ಟ್ ಹಾಂಡ್ಸೋಮ್ಗೆ ಮತ್ತೆಷ್ಟು ಹಾಂಡ್ಸೋಮ್ ಆಗಿ ಇರ್ಬೇಕು ನೀನ್ ಹೇಳ ಮತ್ತೆ
ನಿಜ್ವಾಗ್ಲೂ ನಿನ್ ತರ ಆಗ್ಬೇಕು ನನಗ ತುಂಬ ಹಂಡ್ಸ್ಮ್ ಆಗ್ಬೇಕು ಅಂತ ತುಂಬ ಆಸೆ ಆದ್ರೆ ಏನ್ ಮಾಡ್ತೀಯಾ ನನ್ ದೇವರು ಇದ ಈ ತರ ನಾನ್ ರೂಪ ಕೊಟ್ಟಿದ್ದಾನೆ
ಏನಿಲ್ಲ ನಾವ ಸುಮ್ಮನೆ ಅಷ್ಟೇನ್ ಅಣಸಮ ಇಲ್ಲ ನೀ ಕುಮನೆ ಕುಯ್ಗೋಡ ಮತ್ತ ಸುಮ್ನೆ
ಹ್ಮ
ಸುಮ್ನೆ ಹೇಳ್ಕಡಪ್ಪ ನಾ ಏನ ಅನ್ಸನ ಇಲ್ಲ.
ಹ್ಮ ಎಣಸಮ್ಮ ಇಲ್ಲ ಯಾರ ನಾ ಅಂಡ್ಸಮ್ಮ ಇದ್ದೀನ.
ಮತ್ತೆ ನೀನ್ ಹಿಂಗೇ ಗುರು ನಿಂದ ಈಗ ಮಸ್ತ್ ನಡ್ದಿದೆ. ಅಲ್ಲಾ
ನಿನ್ನಷ್ಟ ನಾನ್ ನಿಜ್ವಲ ಅನ್ಕೊಂದಿಲ್ಲ ನೀನ್ ಅಷ್ಟೊಂದ ಸುಂದರವಾಗಿದೀಯ ಅಂತ ಅವಾಗವ ಫೋನಲ್ಲಿ ಮಾತಾಡ್ತಿದಲ್ಲಾ ಅಷ್ಟೇ ಫೋನಲ್ಲಿ ನೋಡಿದ್ದ ನನ್ಗೆ
ಹ್ಮ
ಹ ಆಮೇಲ ಗೊತ್ತಾಯ್ತು ಇಷ್ಟೊಂದ್ ಸುಂದರವಾಗಿ ಇದಿಯ ನೀನು ಎಸ್ ನಿಜ ಜ್ವಲ್ ನಿನಗ ಎಷ್ಟ ಲೆಟರ್ ಬಂದಿರಬಹುದು ಪ್ರೇಮದ ಲೆಟರ್
ಯಾರಿಗೆ
ನಿನ್ಗೆ
ಏ ನನ್ಗ ಯಾಕ ಬರ್ತ ಗುರು ಪಿಶ ಲೆಟರು ನಾಂತ ಎಲ್ಲ ಇಲ್ಲ ಗುರು ಅಂತ ಎಲ್ಲ ಹೋಗಿಲ್ಲ ನಾ
ಎಲ್ಲಾ ಬಂದಿದೆ ಪ್ರೇಮದ ಅಂದ್ರೆ ನಿಮ್ ಮನಸ್ಸಿನ ಭಾವನೆೇ ನಿವ ಬರ ತೇಲ್ಲ ನಾ ಹೊರಗ ಹಾಕ್ತಾ ಇದ್ನ ಅಷ್ಟೇ
ನಾ ಯಾಕ ಇದ ಮಾಡ್ಲಿ ಅದೆಲ್ಲ ಸುಮ್ನೆ ನಂಪಾಡಿ ನಾನ ಇವಾಗ ಏನ್ ಅಲ ಓ ಸುಮ್ನೆ ಟೈಮ್ ವೇಸ್ಟ್ ಅವ ಎಲ್ಲ ಈಗ ಅದ ಮಾಡ್ಬೇಕು ಎಲ್ಲ ಫೋನದಾಗ ಮಾತಾಡ್ಬೇಕು ಅದು ಮಾಡ್ ಏನಿಲ್ಲ ಹ್ಮ
ಹೌ
ಎಲ್ಲ ಬಿಟ್ಬಿಟ್ಟೆ ಅವಾಗೆ ನನ್ಗೆ ಬಿಟ್ಟಿದ್ದೀನಿ ಈ ಎಲ್ಲಾ ನೀನೇ ನೋಡ್ಕ ಹ್ಮ
ನಾ ನಾನಲ್ಲಬ್ಬಾ ಎಲ್ಲಾ ನೀವೇ ನೀವ್ ಇರೋಕ್ಕಾಗಿ ನಮ್ಮನ್ನ ಯಾರ್ ನೋಡ್ತಾರೆ ನಿಮ್ ನೋಡಿದ್ಮೇಲೆ ನಮ್ ನೋಡ್ಬೇಕ ಜನ.
ನಾ ಬಿಟ್ಟಿದ್ದೇನಲ್ಲ ಗರು ಈಗ ಏನ್ ಎಲ್ಲಾ ಎಲ್ಲಾದ್ರ ನಾನೇ ಇರ್ತೀನಿ.
ಹ್ಮ ಮತ್ತ ನೀನೇ ಇರೋದು ಇವಾಗ ನಿನ್ನ ಅಷ್ಟು ಸುಂದರವಾಗಿ ಹುಡುಗ ಎಲ್ಲಿದ್ದಾರೆ ಇವಾಗ
ಹ್ಮ ಯಾಕೆಲ್ಲನ್ನ ಇಡ್ ಬಾಳ ಜನ ಇದಾರ ಗುರು
ಸೂರ್ಯನೇ ನೀನ್ನ ನಾಚ್ಕೊಂತ ನೀ ಹೊರಗಡೆೋದ್ರ ಸೂರ್ಯ ನೋಡಿ ನೀ ನಾಕ
ಆಯ್ತಾಯಯ್ತ ಆಯ್ತಾಯ್ತ ಬಾಳ್ ವೈಡ್ ಬೋಗ ಬೇಡ ಊರು ಕೂಡ ಮತ್ತೆ
ನಿಜ್ವ ಹೇಳ್ಕೊಂಡ ಅವ್ನಿ ತುಂಬ ಸುಂದ್ರ ಆಗ ಯಾ ನಿನ್ನ ದುಪ ಯಾ ನಿನ್ನ ಕಣ್ಣು ಆ ನಿನ ಕಾಲು ಅ ನಿನ್ ಮೂಗು ನೀ ಮಾತಾಡೋ ಶೈಲಿ
ಏನ್ ಗುರು ನೀನ ಫುಲ್ ಹುಡುಗಿದ ಹುಡುಗಿದ ಹೇಳ್ದ ತಾ ಇದ ನೀನ
ನಿನ್ ಬರೋ ಸ್ಟೈಲು ಸೇಮ್ ಯಶ್ ತರ ಕಾಣ್ತಿದೆ ಯಶ್ ತರಾನೇ ಆ ಕೂದ್ಲು ಹ್ಮ ಮತ್ತೆ ನಿನ್ ಮಾತಾಡೋ ಧ್ವನಿ ಅಂದ್ರೆ ತುಂಬಾ ಇಷ್ಟ ನನ್ಗೆ ನಿಜ
ಏನನ್ಪಾ ನಿನ್ಗ ಇಷ್ಟ ಆಗಿದೆ ನೋಡ ಯಾರಿಗ ಇಷ್ಟ ಆಗ್ಲಾರ ನಿನ್ಗೆ ಇಷ್
ಆಗ್ಲಿ ಇದೆ ಆಗಿದೆ ಅಂದ್ರೆ ನೀವು ನಿಮ್ಮ ಮನಸ್ಸಿನ ಭಾವನೆಗಳನ್ನು ಹೊರ ಹಾಕ್ತಿಲ್ಲ. ನಮ್ಗೆ ಏನ್ ಅನ್ಸುತ್ತೆ ಹೊರ್ಗಡೆ ಆಗ್ತ ಕುಡ್ತವಿ ಅದು ಮಂತ್ ಅಲ್ಲಿ ಇಟ್ಕೊಂಡು ಕರಗಿಸಕೊಂಡು ನಮ್ ಕದೆಲ್ಲ ಏನ ಆಗೋದಿಲ್ಲ.
ಹಂಗ
ಹ್ಮ್ ಭಾವನೆಗಳನ್ನು ವ್ಯಕ್ತಪಡಿಸಬೇಕು ವ್ಯಕ್ತ ನಮೇನು ಕಷ್ಟ ಕಷ್ಟ ಸುಖ ಅನ್ನೋದ ಏನಿರುತ್ತೆ ಅದು ಹೊರ್ಗಡೆ ಹಾಕಿದನಾಗ ಮಾತ್ರ.
ಹ್ಮ್
ಎಲ್ಲೋ ಕಾದ.
ಬಿಡು ಬಿಡು ಅದು ಏನ್ ಮಾಡ್ತಿ ಇವಾಗ ಮೊನ್ನೆ. ನಮ್ಮ ಅಣ್ಣಂದು ಮ್ಯಾರೇಜ್ ಇದೆ ಮತ್ತೆ ಬರ್ತ ಇಲ್ಲ ಗುರು.
ಏನು ಇವತ್ತ ಹೇಳ್ತ ಇದೀಯಾ ಮ್ಯಾರೇಜ್ ಆದ್ಮೇಲೆ ಹೇಳ್ಬೇಕತ್ತು ನೀ ಬಾರ ಅಂತ.
ಇಲ್ಲ ಗುರು ಇನ್ನ ಇದೆ ಮ್ಯಾರೇಜಿನ ಇವತ್ತ ಎಷ್ಟು. ಹ ಇನ್ನ ಇವತ್ತು ನೈನ್ ಜುಲೈ ಇನ್ನ ಫಿಫ್ಟೀನ್ ಜುಲೈಗಿದೆ ಒಂದಿನ ಇನ್ನ ಒಂದು ವಾರ.
ಇನ್ನೊಂದು ವಾರಾನ.
ಹಾ ಮತ್ತೆ ಇನ್ನೊಂದು ವಾರ ಇದೆ ಮತ್ತೆ ಯಾವಗ ಹಳ್ಬೇಕು ಹೇಳಿ ನೀವು ಇನ್ನೊಂದು. ಒಂದ್ ಮಂತ್ ಇದೆ ಅಂದಾಗ ಅವಾಗ ಹೇಳಬೇಕ ಹೇಳು. ಹಾ
ಹಾ
ಇನ್ನ ಒಂದು ಮಂತ್ ಇರುವಾಗ ಹೇಳ್ಬೇಕ ಏನ್ ನಿನಗೆ.
ಮತ್ತೆ ಒಂದ್ ತಿಂಗಳು ಮೊದಲನ ಹೇಳ್ಬೇಕು ದೋಸ್ರಿಗೆ ಬರ್ತಾರಪ್ಪ ಏನೋ. ಅಷ್ಟೊಂದು ಆತ್ಮೀಯ ಆಗಿ ಇನ್ನೊಂದು ವಾರದಲ್ಲಿ ಮದುವೆ ಇದೆ ಅಂದ್ರೆ ಏನು. ತಿಂಗಳ ಮೊದಲೇನೆ ಹೇಳಬೇಕು.
ಇವಾಗ ಎಲ್ಲಿದಿಯಾ ನೀನು ಏನು ಊರಿಗೆ ಹೋಗಿದಿಯಾ ಎಲ್ಲಿಗಾದರೂ ಹೋಗಿದಿಯಾ ಏನ್ ಕೆಲಸ ಮಾಡ್ತಿದಿಯಾ ಹೆಂಗೆ.
ಕೆಲ್ಸ ಎಲ್ಲಾ ಏನೋ ಒಂದ ತರ ಬೇಜಾರು ಇವತ್ ಹೇಳ್ತಿದ್ದೇನೆ ಅಂತ.
ಹಂಗೇನಿಲ್ಲ ಗುರು ಸ್ವಲ್ಪ ಬಿಸಿ ಆಗಿ ಇದೆ. ಇದಲ್ಲಾ ಯಾವ್ರಿಗೆ ಹೇಳಕ ಆಗಿಲ್ಲ ಫಸ್ಟ್ ನಿನ್ಗೆ ಹೇಳ್ ಹೇಳ್ತಿರೋದು ಯಾರಿಗೆ ಇನ್ನವರ್ಗ ಹೇಳಿಲ್ಲ ಮದ್ವೆಗೆ ಬರಿ ಅಂತ. ಹ್ಮ್ ನೀ ನನ್ ಕುಚಿಕು ಇದೀಯಲ್ಲ ಅದಕ್ಕೆ ನಿನ್ಗೆ ಹೇಳಿದ ಫಸ್ಟ್. ಹ್ಮ್ ಹ್ಮ್ ಸ್ವಲ್ಪ ಮ ಮನೇಲಿ ಹುಷಾರಿದ್ದಿಲ್ಲ ಒಬ್ರಿಗೆ ಅಕ್ಕಗ.
ಹಲೋ
ಹಲೋ
ಹಾ ಹೇಳು
ಮನೇಲಿ ಹುಷಾರಿದೀಲ್ಲ ಅಕ್ಕಗೆ. ಇಷ್ಟು ದಿನ ಬರೇ ತಿರುಗಾಡದೇ ಆಗತೆ ಬರೇ. ಹಾಸ್ಪಿಟಲ್ ಅಲ್ಲಿ ಇದೇ ಮಾಡಿಲ್ಲ ಯಾರ. ಫೋನ್ ಹಚ್ಚಿಲ್ಲ ಏನಿಲ್ಲ ನಿಮ್ಗೆ ನೋಡಿ ಇವತ್ತು ಹಚ್ಚಿದ ಫೋನ್.
ಹೌದಾ ಹುಷಾರಿರಲಿಲ್ಲ ಜಾಸ್ತಿ ಹುಷಾರಿರಾಲಿಲ್ವಾ.
ಹೌದು ಗುರು ಸ್ವಲ್ಪ ಇಲ್ಲಿ
ಹ್ಮ್ ಹ್ಮ್
ಎಲ್ಲೇ ಬಂದವರು ಅಡ್ಮಿಟ್ ಆಗಿದ್ದೀವಿ ಒಂದು ವಾರ ಅಲ್ಲೇ.
ಹ್ಮ
ಹ್ಮ್ ಒಳ್ಳೆವಾಗಿದ್ವಿ ಸ್ವಲ್ಪ ಜಾಸ್ತಿನೆ ಹುಷಾರು ಇದ್ದಿಲ್ಲ
ಹ್ಮ್
ಹ್ಮ್ ಹಂಗಾಗಿ ಮತ್ತೆ ಯಾರು ಫೋನ್ ಹ ಸಿಗುದಿಲ್ಲ ಅಲ್ಲಿ ಸ್ವಲ್ಪ ಹಾಸ್ಪಿಟಲ್ ಆಗೈ ತಿರ್ಗ ಆಡೋದು ಅಲ್ಲಿ ಇಲ್ಲಿ ಊಗ್ ಬರೋದು ಮತ್ತೆ ಹೊಲಕ್ಕೇ ಹೋಗೋದು ಇದೇ ನಡದತ್ತು ಬರಿ
ಹ್ಮ್
ಹ್ಮ್ ಅದ್ರಿಂದ ಯಾರಿಗು ಫೋನ್ ಹಚ್ಚಕ್ ಹೋಗಿಲ್ಲ ಇವಾಗ ನೋಡ್ ಮತ್ತ ಮತ್ತೆ ಮದ್ವಿ ಕೆಲ್ಸ ಬಂತು ಎಲ್ಲ ಕೆಲಸ ಒಂದು ಮಾಡ್ಬೇಕಲ್ಲ
ಹಾ
ಹಲೋ ಕೇಳ್ತಾ ಇಲ್ಲ ಸರಿಯಾಗಿ
ಮದ್ವೆ ಎಲ್ಲಿರೋದಂದೆ ಮದ್ವೆ
ಮದುವೆ ಇಲ್ಲೇ ಗುರು ಮನೆ ಹತ್ರಾನೇ
ಮನೆ ಹತ್ತಿರನೆನ
ಹ್ ಮನೆ ಹತ್ರ ಇತವಿ ಕಡ ಮ ಎಲ್ಲಿ ತುಂಬಾ ಹಾಲ್ಗೆ ಮಾಡ ತುಂಬ ಖರ್ಚಾಗುತ್ತೆ ಜಗ್ಗಿ ಅಮೌಂಟ್ ಮೊದ್ಲೇ ಇವಾಗ ಹಾಸ್ಪಿಟಲ್ ತೋ ಹಾ ಇವಾಗ ಕೇಳ್ತಾ ಇದೆ
ಅ ನೆಟ್ವರ್ಕ್ ಇಶ್ಯೂ ಇದೆ ಅಲ್ವಾ ಅದು ಅದಕ್ಕೆ ಯಾವ ತರ ಕೇಳ್ತ ಇರೋದು
ಹೌದಪ್ಪಾ ನೀ ಇರೋ ಜಾಗದಲ್ಲಿ ನೆಟ್ವರ್ಕ್ ಇರಲ್ಲ ಎಂಥ ಊರು ನಿಮ್ದು ನೆಟ್ವರ್ಕ್ ಕಂಬ ಹಾಕ್ಸ್ರ ಒಂದು ಊರಲ್ಲಿ
ಹಾಕ್ಬೇಕು ಮಾರಾಯ ಏನ್ ಹಾಕ್ಬೇಕು ಏನೋ ಆತಗಂತಂದಿದೀನಿ ಆತಕ್ ಆಗ್ತ ಇಲ್ಲ ಏನ್ ಮಾಡ್ಬೇಕು ಒಂದ ಗೊತ್ತಾಗ್ತಲ್ಲ
ಊರಲ್ಲ ಸೇರ್ರಿ ಊರ ಇವ್ರ ಎಲ್ಲಾ ಸೇರ್ರಿ ನೆಟ್ವರ್ಕ್ ಹಾಕ್ಸ್ರಿ ಒಂದು ಹೆಂಗ ನೀವು ಊರ್ನವ ಒಂದಾಗಿ ಇಲ್ವಾ ಯಾರು
ಎಲ್ಲ ಒಗ್ಗಟ್ಟಾಗಿದ್ದೀವಿ ಅಂದ್ರೆ ಯಾರು ಬರ್ತಾ ಇಲ್ಲ ನಮ್ಗೆ ಹಾಕ್ಬೇಕ್ ಬಿಡ ಒಬ್ನಿ ನಾನ್ ಯಾಕ್ ಮಾಡ್ಲಿ ಅಂತ ಅಂತ ಇದ್ದಾರಲ್ಲ
ನೀನು ನಿಮ್ಮ ಪಂಚಾಯತಿಯಲ್ಲಿ ಇರೋ ಯಾರು ಅಧ್ಯಕ್ಷ ಮತ್ತೆ ಉಪಾಧ್ಯಕ್ಷ ಅವರು ಇರ್ತಾರಲ್ಲ ನಿಮ್ಮ್ ಊರಲ್ಲಿ ಅವ್ರನ ಇಡರಿ ಮತ್ತೆ ಪಿ ಡಿ ಓ ಅವ್ರ ಇಡ್ರಿ ಹಿಡ್ದ ಮಾಡಸಿರಿ ಲ್ಲ ಹಾಕ್ಸರಿ ಒಂದು ನಮ್ಮ್ ಊರಲ್ಲಿ ನೋಡ ಮತ್ತೆ ಇವಾಗ ಎರಡ ಎರಡು ಇದಿದಾವ ನೋಡ ಮತ್ತೆ ಫಸ್ಟ್ ಏನ್ ಇದ್ದಿಲ್ಲ ನಮ್ಮ್ ಊರಲ್ಲಿ ನೆಟ್ವರ್ಕೇ ಇದ್ದಿಲ್ಲ ಬರೆ ಸುಮ್ ಇವಾಗ ಮಾಹಾಡಿ ಮೇಲೆ ಹೋಗಿ ಎಲ್ಲರ ಫೋನ್ದಾಗ ನೋಡ ಇಲ್ಲಾ ಅಂದ್ರೆ ಫೋನ್ದಾಗೆ ಮಾತಾಡೋ ಮನ ಒಳಗ ಇದ್ರೆ ಏನ್ ನೆಟ್ವರ್ಕ್ ಬರ್ತದಿಲ್ಲ ಗೊತ್ತಾ
ಹೌದಾ
ಹ್ಮ್ ಮತ್ತೆ ನಾವ್ ಹಿಂಗ್ ಕಂಪ್ಲೇಂಟ್ ಕೊಟ್ಟು ಇವಾಗ ನೋಡು ಎರಡು ಏರ್ಟೆಲ್ ಮತ್ತೆ ಜಿಯೋ ಎರಡು ಕಮ್ಮಗಳು ಹಾಕ್ಸ ನೋಡು ಊರಾಗ ಇವಾಗ ಚೆನ್ನಾಗ್ ಬರ್ತ್ತೆ ನೆಟ್ವರ್ಕ್ ಎಲ್ಲಾ ಎಲ್ಲಿಯಾದ್ರೂ ಕುಂತು ನೋಡು
ಹ
ಒಗ್ಗಟ್ಟಾಗಿ ಎಲ್ಲಾ ಯುವಕರು ಒಂದಾಗ್ರೀ ಮೊದಲು
ಹ್ಮ್
ಆದ್ರೆ ಏನ್ ಮಾಡಬೇಕು ಒಗ್ಗಟ್ಟಿಲ್ಲ ಜನ ಬರ್ತಲ್ಲ ನಾನ್ ಹಾಕ್ ಬರ್.
ನಾಲ್ಕಜ ಜನ ಸೇರರಿ ನಿಮ್ ಫ್ರೆಂಡ್ಸ್ ಎಲ್ಲಾ ಅವ್ರಿಗೆ ಕರ್ಕೊಂಡು ರಮ್ಯಾ ಮತ್ತೆ. ನವೀನ್. ಹ ನಿಮ್ದಾವ್ದ್ಯ ಅವ್ರಿಗೆ ಕರ್ಗೊಂಡ ಎಲ್ಲರಿಗ ಒಂದ ಒ ಹತ್ತು ಹದ್ನೈದು ಜನ ಅವರಿಗರು. ಹತ್ತು ಹದ್ನೈದು ಜನ ಹೋದ್ರೆ ಅವ್ರ ಎಲ್ಲ ಕೈ ಕಾಲ ತಣ ಆಾತವ್ರು.
ಹಾ ಆಗುತ್ತಾರೆ ನನ್ ಕೈಯಲ್ಲಿಷ್ಟ ನಾವು ಹೇಳ್ತದನ್ನ. ಅವನ್ ಜನ ಏನಂತಾರೆ ಹ ಬಿಡು.
ಹಾ ನಾಯಕ್ ನಕತಲ್ಲ ಲಕ್ಕ.
ಹೌದಾ.
ಹ್ಮ ಏನ್ ಮಾಡಕ್ಕ ಆಗಲ್ಲ ಮತ್ತೆ ಒಬ್ಬರಿಂದಲೇ ಏನು ಮಾಡಕ್ ಆಗಲ್ಲ ಈ ಎರಡು. ಕೈ ಸೇರನ್ ಚಪ್ಪಾಳೆ ಅಂತರ ಎರಡು ಕೈ ಸೇರ್ಲೇಬೇಕ. ನೀವ ಒಬ್ಬನೇ ಮಾಡ್ತಂದ್ರೆ ಏನ್ ಮಾಡಲ್ಲ.
ಏನ್ ಮಾಡತೀಯಪ್ಪಾ ನಾ ಒಬ್ಬನ ಕೈಲಿ ಆಗತ್ತಾ.
ಆಗಲ್ಲ ಆಗಲ್ಲ.
ಕ ದೇಶ ಚದೆ ಅಷ್ಟ್ರಮಾರ್.
ಹ್ಮ್-
ಮತ್ತೆ ಊಟ ಆಗಿಲ್ಲ ಇನ್ನೂ ಮಾಡ. ಸರಿ ಆರಾಮಿತಾರೆ ಒಂದ್ ಫೋನ್ ಬರ್ತಿದೆ.
ಹಾ ಸರಿ ಸರಿ ತ ಹ್ಮ್.